ಹಲೋ ಅಲೋ ಅವಜ್ ಬರ್ತಿದೆ ಊಟ ಆಯ್ತಾ
ಊಟ ಮಾಡ್ಬೇಕಕ್ ನಿಂದ್ದು
ಹಾ ಆಯ್ತು ಊಟ ಇನ್ನುೂರ್ತ ಊಟ ಮಾಡ್ಬೇಕು
ಹ್ಮ್ ಹ್ಮ್
ಹಾವಾಜ ಭೈಯ ಅವ ಹಾ ಬರ್ದಿರ ಇಲ್ಲಿ ಅಡರ್ಕನ್ ಯಾವ್ರೆ
ದೂರ ಆಗುತ್ತೆ
ಮತ್ತೆ ಡಿಪ್ಲೊಮ ಕಾಲೇಜ್ ಹೆಂಗಿತ್ತು ನಿಮ್ದು
ನಮ್ದು ಡಿಪ್ಲೊಮಾ ಕಾಲೇಜ್ ಚೆನ್ನಾಗಿತ್ತು ಪೊನ ವರ್ಷಫುಲ್ಲಲ್ ಮನ್ನೇ ವರ್ಷ ಫುಲ್ ಬಂಕ್ ಮಾಡಿದ್ವಿ
ಹಾ
ಹೇಗ ಅಂದ್ರೆ ಬಂಕ್ ಮಾಡಿದ್ರು ನಮ್ದು ಅಟೆಂಡೆನ್ಸ್ ಬರ್ಲಿ ಅಟೆಂಡನ್ಸ್ ಶಾರ್ಟೇಜ್ ಆಗ್ಲಿಲ್ಲ
ಹಾ
ನಮ್ದು ಹಾಜರಾತಿ ಫುಲ್ಲ ಇತ್ತು
ನಿಮ್ದ ನಿಮ್ದ್ರೊಳಗೆ ಸೋಸ ಎಾ ಮೇಡಮ್ಸ ಎಲ್ಲಾ ಹೊಳ್ಳಿ ಹೊಡಿದ್ರ ಪ ನಮ್ದ ಸೋಳ್ರರು
ಏ ನಮ ನಮ್ದಲ್ಲಾ ಎಷ್ಟ್ ಎಷ್ಟ್ ಎಷ್ಟ್ ಚೆನ್ನಾಗತ್ತು ಗೊತ ನಿಂದ ಎಲ್ಲಾ ಎಷ್ಟು ಸಲ ಬೆಂಕ್ ಕೊಡ್ತಿದ್ದೀವಿ ಬರಿ ಆ ಅಂಗಡಿಲೇ ಅಂಗಡಿಲೇ ಇದ್ ಬರೆ ನಾವು ನೀ ನೋ ನೀವೇ ನೋಡ್ ತಿರಲ್ಲ ಬಂದಾಗೆಲ್ಲ
ನಮ್ದ ಬಂಕ್ ಹೊಡ್ಯದಲ್ಲ ಇಲ್ಲಿ ನಿಂತಿದ್ರೆ ತೆಲ್ಲಿ ತಿಂತಿದ್ರಪ್ರ ಅಂಗೀತ ಅಂತ
ನಮ್ದು ಮಸ್ತ್ ಚೆನ್ನಾಗಿತ್ತು ಮಾತ್ರ ಡಿಪ್ಲೊಮಾ ಲೈಫ್ ಮಾತ್ರ ಬೆಂಕಿ ಬೆಂಕಿ ಬೆಂಕಿ
ಹಂಗೆ
ಅಡ್ಯಾಡೋದು ತಿರ್ಗಾಡದ್ ಮಾಡದ್ವಿ
ಹಾ
ಆಮೇಲೆ ಬಂಕಿ ಕೊಡ್ವಿ ನಾವ ನಾವ ಏನ್ ಮಾಡ್ತಿದ್ವಿ ಹೇಳು ನಮ್ಗೆ ಒಬ್ರು ಮೇಡಮ್ ಒಂದ್ ಕ್ಲಾಸ್ ತೊಂತಿದರಾ ಹಾ ಮೇಡಮ್ದ ಪೀಡ್ ಚಾಲೊ ಆಗುತ್ತಲ್ಲ ಅವಾಗ ನಾವ ಹೊರಗ್ ಹೋಗಿ
ಹ್ಮ್
ಹೊರ ಹೋಗಿ ಮತ್ತ್ ನಾಷ್ಟ ಮಾಡಿ
ಹ್ಮ್
ಅಲ್ಲೇ ಹೊರಗ್ ಚಾ ಕುಡ್ದು ಆಮೇಲೆ ಅವ್ರ ಕ್ಲಾಸ ಇನೇನ ಮುಗಿಯುಕ್ ಬರುತ್ತೆ ಅವಾಗ ಬಂದು ಅಟೆಂಡೆನ್ಸ್ ಕೊಟ್ಟು ಅಟೆಂಡೆನ್ಸ್ ಕೊಟ್ಟು ಮತ್ತ ನೆಕ್ಸ್ಟ್ ಕ್ಲಾಸಿಗ ಅಟೆಂಡ್ ಆಗ್ತಿದ್ದವಿ
ಹಂಗೆ
ಹ್ಮ್
ಮತ್ತೆ ಊಟ ಮತ್ ಊಟ ಏನ್ ಮಾಡಿದ್ರಿ
ಊಟ ಇನ್ನೊ ಮಾಡಿಲ್ಲ ಮಾಡ್ಬೇಕು
ಹ್ಮ್
ಮನೇಲ್ಲೆ ಐಸ್ ಕ್ರೀಮ್ ತಂದಿದ್ದಾರೆ ತಿನ್ಬೇಕ ಇವಾಗ
ಹಾ
ಹ ನೋಡ್ಬೇಕು ನನ್ಗೆ ಇಷ್ಟ ಇಲ್ಲದ ತಂದಿದ್ದಾರೆ ತಿಂದರೇ ತಿಂದೇ ಇಲ್ಲಾಂದ್ರೆ ಇಲ್ಲ
ಐಸ್ ಕ್ರೀಮ್
ಹ್ಮ್ ಹ್ಮ್
ಯಾ ಐಸ್ ಕ್ರೀಮ್
ಅದು ಮ್ಯಾಂಗೋ ಫ್ಲೇವರ್ ತಂದಿದ್ದಾರೆ
ಚೆನ್ನಾಗಿ ಚೆನ್ನಾಗಿರ್ತಿತ್ತಲ್ಲ
ಆದ್ರೆ ನನ್ಗ ಮ್ಯಾಂಗೋ ಫ್ಲೇವರ್ ಇಷ್ಟ ಇಲ್ಲ
ಹಂಗೆ
ನಾನ್ ಮನೇಲ ಮಾವಿನ ಹಣ್ಣೆ ತಿಂದೆ ನಾನ್ ಈ ಸಾರಿ ಈ ಈ ಸಾರಿ ಅಂತೂ ಮಾವಿನ ಹಣ್ಣೆ ತಿಂದಿಲ್ಲ ನಾನು ಒಂದು
ಐಸ್ ಕ್ರೀಮ್ ಮಾಡಿದ್ದ ತಂದಿದ್ದ ಅದು ಬಾಕ್ಸ್
ಅದ್ ಬಾಕ್ಸ್ ಇರ್ತಲ್ಲ
ದೊಡ್ಡದು
ಹಾ ಅದು ಫ್ಯಾಮಿಲಿ ಪ್ಯಾಕ್ ಅಂತ
ಹಾ ಎಷ್ಟು ಟೂ ಹಂಡ್ರೆಡ್
ಎಷ್ಟು ನೋಡಿಲ್ಲ ನಾನು ದುಡ್ಡು
ಜಾಸ್ತಿದೆ ಕಮ್ಮಿದಿಯಾ ಟೂ ಹಂಡ್ರೆಡಷ್ಟ ಜಾಸ್ತಿದೆ
ಇರ್ಬೇಕ ಅಷ್ಟೇ ಟೂ ಹಂಡ್ರೆಡ್ ಅಷ್ಟೇ ಇರ್ಬೇಕೆನೋ
ಟೂ ಹಂಡ್ರೇಡ್ ಅಷ್ಟೇ ಇರ್ಬೋದು ಹೆಂಗೆ ವೆನಿಲ್ಲಾ ಐಸ್ ಕ್ರೀಮ್ ತರ ಇರುತ್ತೆ ಏನು ಚೊಕೊಬಾರ
ಎಂತಿ ವೆನಿಲ್ಲಾ ತರ ಇರುತ್ತಲ್ಲಾ
ಹಂಗೆ ಚಮಚೆ ತ್ ಕೆಪ್ಕೊ ತಿನ್ನೋದು ಪ್ಾಸ್ ಚಗ ಪ್ಲಾಸ್ಟಿಕ್ ಹಬ್ಬಾಳ್ ಕೊಟ್ಟಿರ್ತಲ್ಲ ಅಂತವ
ಅಲ್ಲ ಇದರಲ್ಲಿ ರಟ್ಟಲ್ಲಿ ಮಾಡಿತಾರಲ್ಲ
ಹಾ ಅದೇ ಯಾವ ತಿನ್ನಕ್ ಅದ ಯ ಯಾವ ಪ್ಲೇವರ್ ಮ್ಯಾಂಗೋ ಮ್ಯಾಂಗೋಷ್ಟೇಷ್ಟಟ್ಗಲ್ಪ ಅದ
ಅದೇ ನಾನ್ ನಾನ್ ಯಾವಾಗ ತೊಗೊಂಡ್ರು ಚಾಕ್ಲೇಟ್
ಹಾ ಚೊಕಲೆಟ್ ಹೌದು ಸ್ಟ್ರೋಬೇರಿ
ಹ್ಮ್ ನಾನು ಸ್ಕೂಲ್ ಸ್ಕೂಲಿಗೆ ಹೋಗಕಿದ್ದೆಲ್ಲ
ಹಾ
ಅವಾಗ ನನ್ ಫ್ರೆಂಡ್ ಜೊತೆ ಹೋದಕ್ ತಿಂತಿದ್ದೆ ಅವನ್ ಹಾ ಇಲ್ಲ ಚಾಕ್ಲೇಟ್
ಹ್ಮ್
ಆದ್ರೆ ಅವನ್ ಅವ್ನ್ ಒಂದ್ ರೂಪಾಯಿ ತರ್ತಿರ್ಲಿಲ್ಲ ಅವಾಗ
ಹಓ ತರ್ಚಿಲ ಆಗತ್ತಲ್ಲಾ ಬಿಟ್ಟು ಹೋಗ್ತ ಸಾಯ್ಡ್ದಿದ್ದ ಆದ್ರೆ ನೀ ಬಿಡ್ತಿಲ್ಲ ಇತ್ ಹಂಗ ಹಗೆ ಇದ್ದ ಇರ್ಬೋದು್ ನಿಮ್ ಫ್ರೆಂಡು
ಹ ಆದ್ರೂ ಅವನ್ ಬಾಳ್ ಬಾಳ ಇದ್ ಮಾಡ್ತಿದ್ದ ಒಂದ್ ರೂಪಾಯಿ ತಗ ಬರತಿ ಇರ್ಲಿಲ್ಲಾ
ಹ ಹೌದಾ
ತಿಂತ ಒಂದ ಎರಡ್ ಸಾವರ ಒಂದ ಹ ಸಾವಿರ ರೂಾಯ ಖರ್ಚ ಮಾಡಿರ್ಬೋದು ನೀ
ಓ ಹಸರ್ಪಿನ ಬಾಲ್ ಆಗಿಲ್ವಾ ಅದು
ಇಲ್ಲ ಎರಡು ಎರಡು ಎರಡು ವರ್ಷ ಇದ್ವಿ ನಾವ್ ಎರಡ್ ವರ್ಷ
ಓಹ ಯಾರ ಇಷ್ಟ ಇದ್ದರು ದಿನಾ ಅಂದ್ರೆ ದಿನ ಬಿರಿಯಾನಿ ಚಿಕನ್ ಬಿರಯಾನಿ ಅ ಕೆ ಎಫ ಜಿ
ಆದ್ರೆ ಮಗನ್ ಮಗ ತರ ನೋಡ್ಕೊಂಡಿದ್ದೆ ನಾನು
ಮಗ ಮಗ ಅಲ್ಲ ಅದೇ ಹಂಗಸ್ ಹಂಗಸ್ ತಿನ್ನೋದು ಹಗೆ ಹಗೆಲ್ಲ ಮಾಡಿಲ್ವಾ ನೀ ನಳಿ ತಂಬಲ್ಲಿ ಇವತ್ ನಾ ತಿಂತೀನಿ ಅನಿಲ್ವಾ
ಇಲ್ಲ ಇಲ್ಲ ಹಾಗೆಲ್ಲ ಒಂದಿಲ್ಲ ಪಾಪಾ ಏನ್ ಮಾಡೋದು ಆದ್ರೆ ನಾನನ್ಸೂ ಇಷ್ಟಲಕ್ಕೂ ನಾನ ಎಷ್ಟ ಲಗು ಅಪ್ಪ ಆಗ್ಬಿಟ್ಟಿದ್ದೆ ಅಂದ್ರೆ ಆಗ್ಬಿಟ್ಟಿದ್ದೆ ಅಂದ್ರೆ ನಾನು
ಹ್ಮ್
ಏಟ್ತಿದ್ದಾಗೆ ಅಪ್ಪ ಆಗ್ಬಿಟ್ಟಿದ್ದೆ ನಾನು
ಹೌದಾ ಹ ಅದ ಅಂದಿಲ್ವಾ ದೊಡ್ಡ ಪೀಸ್ ನಾತು ದಿನ್ ಸಣ್ಣ ಪೀಸ್ ನೀ ತಿಂತು ಅಂದಲ್ ಬ ಅವಾಗ ಒ ಕಡೆ ಮೊಬೈಲ್ ಎಲ್ಲ ಆಗಿತಿರ್ಬೋದು ವಿಡಿಯೋ ಮಾಡಕ್
ಹಾ ಹೇ ಹೇಗ ಹೇಗಿತ್ತ ಅಂದ್ರೆ ನಾನು ನೀ ದೊಡ್ಡ ಪೀಸ್ ಕೊಟ್ಟು ನಾನನ್ ಅದ್ರೆ ಸಣ್ಣದ ತಿದೆ ಮತ್ತೆ ಹ ಮ ಮ ಸಣ್ಣದ್ರ ಹಿ ಮತ್ತತ್ ಅರ್ಧ ಕಟ್ ಮಾಡಿ ಅದನ್ನಾ ತಗೊತಿದ್ದೆ
ಹಾ ಅವನ್ ಕೊಟ್ಟಿದ್ರ ಕಡ್ಂಡ ಬರ್ದಿದ್ದಿದ್ರ
ಹ
ಚ ಚಿ ಚಿ ಚಿ ಪಾಪ ಒಂದ ಮುಗ ನೋಡ್ಬೇಕು ಅವಾಗ ಹೆಂಗಿಡ್ದಿತಿಲ್ಲ ಮಣಸಲ್ ಬೈತಿದ್ದಾದ್ರಿ ಮಾಡಕ ಲ್ಲ ದಿವ್ಸ್ಥಾಾನ ಈಗ ಪ್ರಸಾದ ಕೊಡ್ತಾರಲ್ಲ ಹಗೆ ದಿದಾರ ಪಪ್ಪ ಬಾಯಿಸಿಹಿಯದರೆ ಸಾಕು ಅವ್ನ್
ಹಾ ಏನ್ ಮಾಡಕ್ ಸಿಗೋದೇ ಅಷ್ಟೇ ಅ ಆಮೇಲೆ ಅದು ಸಿಗಲ್ಲ
ಹ ದೇವಸ್ಥಾನಗೆ ಹಂಗಿ ಅಲ್ಲ ತೀರ್ಥ ಕೊಟ್ಟಾಗಿ ಅಷ್ಟೇ ಕುಡಿಬೇಕು ಅದ ಬಿಟ್ಟು ಜಾಸ್ತಿ ಕೊಡು ಹಂಗ ಕೊಡು ಅಂದ ಕೊಡ್ತಾರ ಹಂಗೆ
ಹ್ಮ್ ಅವಾಗ ಹೋಗೋದಿದ್ರೆ ಅವಾಗ ಬಿಟ್ಟು ಹೋಗ್ಬೇಕಕ್ಿತ್ತವನುಡಿ ಇವನ್ ಎಂತ ವಿಧಾನಂತೆ
ಹಾ ಇಲ್ಲ ಪಾಪ ಹಂಗ್ ಟೈಮ್ ಪಾಸ್ ಮಾಡಕ್ ಒಬ್ಬರು ಇಲ್ಲ
ಹ ಹೌದೌದು
ಅದಕ್ಕೆ
ಇವ ಇವಾಗ ಟೈಮ್ ಪಾಸ್ ಅಲ್ಲ ಟೈಮೇ ಫುಲ್
ಹಾ
ಇವಾಗ ಟೈಮ್ ಪಾಸ್ ಎಲ್ಲಾ ಇಲ್ಲ
ಹಾ
ಮತ್ತೆ
ಮತ್ತೇನ ಇಿಲ್ಲ
ಮತ್ತೆ ನಿಮ್ ಫ್ರೆಂಡ್ ನಿಮ್ ಫ್ರೆಂಡ್ ಒಳ್ಳೆಯವರು ಇದ್ದಾರೆ ಇವ್ರ ಬು
ಯಾರಾರು ಬಾಳ ಒಳ್ಳೆಾನ ಕೇಳ ಉಡ್ಲಿ ಇದಕ್ಕಂತ ಕೆೇಳಂಗಿಲ್ಲ ಹ ಹಾಗ ಹ ಆಕ್ಬಿಡ್ತೆನೆ ಅಮೌಂಟ್
ಹೌದ ನೋಡಿ ಅಂತವನಿಗೆ ವಾಪಸ್ ಹಾಬೇಕು ಹಾಕಿ ನಾನ್ ಮುಂದೆ ಹಾಕಿ ನೋಡವಗ
ಏನ್ ಆಗ್ಬೇಕು ನಮ್
ದು ಡಾಕಿಾಪಂಗೈ
ಹಾ ಹಾಕಿದ್ದಿನಿ ಹಾಕಿದ್ದೀನಿ ಅವನು ನಂಗೆ ತೊಂಬತ್ ರೂಪಾಯಿಕಿದ್ದಿನಾ ಅವ್ ನಾಕನೂರು ರೂಪಾಯಕಿ
ಏ ಆದ್ರೆತ್ ನೀ್ ಎಸ್ಕೊಂಡಿರ್ಬೇಕು ಪಕ್ಕ
ಎಷ್ಟು ಇತ್ಕೊಂಡಿರ್ಬೋದು ನಿಮ್ಗೆ ಹೆಂಗ ಗೊತ್ತಾದ
ಒಂದ್ ಎಏಳ್ನೂರ್ ಮುನ್ನೂರ್ ಆದರು ಅದೇ ಪಕ್ಕ ನಾನ್ ಹಂಗೆ ಗೆಸ್ಟ್ ಗೆಸ್ಟ್ ಮಾಡ್ತಿದ್ದಿದ್ದೇನೆ ಒಂದು ಎರಡ್ನೂರ ಆದ್ರೂ ಒಂದ್ ಎರಡ್ನೂರ ಆದ್ರೂ ತಗೊಂಡ ಇರ್ಬೋದು ಕೊಡ್ ಇಸ್ಕೊಂಡಿರ್ಬೋದು ನೀವು ವಾಪಸ್
ಹೌದಾ ನಿಮ್ಗೆ ಗೊತ್ತ ಅವನು
ಮತ್ತತ್ ಈ ಸರಿ ಎಷ್ಟ ಹಾಕ್ತಿೀರಿ
ಯಾ ಸಲ ಈ ಸಲ ನೋಡ್ಬೇಕು ಎಷ್ಟಾಗುತ್ತೆ ಅಂತ ಎಲ್ಲ
ಈ ಸರಿ ಎಷ್ಟು ಎಷ್ಟ್ ಕೊಡ್ತಾರೆ ನಿಮ್ಗೆ
ಗೊತ್ತಿಲ್ಲ ಎಷ್ಟ ಆಗಿದೆ ಅನ್ಸಿಲ್ಲ ಇನ್ನು
ಹ ಮತ್ತೆ ನೋಡಿ ಒಂದ್ ಅರ್ಧಕ್ ಅರ್ಧ ಆದ್ರರು ಕೊಟ್ರಿ ಚಲೋ ಪಾಪ
ಅರ್ಧಕ್ಕರ್ದು ಕಿಡ್ನಿ ಕೊಟ್ಟಕ ನಡಲ್ಲ ಕಿಡ್ನಿ
ಮತ್ತೆ ಕೊಡ್ತಿರಲ್ಲ ಈ ಸರಿವಣಿಗೆ
ಹಾ ನೋಡಣ ನಾವ ಕರ್ಕೊಂಡ ಹೋಗಿ ಏನ್ರ ಮಗ್ ಹೋಗ್ಬೇಕು ಒಂದಸಂತ ಬಟ್ಟೆ ತಗೋಬೇಕ ಬಟ್ಟೆ ಬಟ್ಟೆ ಬಟ್ಟೆ ಎಲ್ಲ ಬಟ್ಟೆ ತಗೋಬೇಕ ಸಾಧ್ಯ ಬಿರಾಟಿ ಬಿರಾಟಿ ಹಾ ಬಟ್ಟಿ
ಅಂದ್ರೆ ನೀವು ಎಲ್ಲ ಹುಬ್ಳಿಯ ಹೋಗ್ಬೇಕ ಹಾಗಾದ್ರೆ
ಬರ್ತೀಯಾ ನೀ ನೀವು
ಹಾ ಬರ್ತೀವಲ್ಲ ನೀವ್ ಕರೋ ನೀವ್ ಕರೆಯೋದು ಹೆಚ್ಚ ಬರೋದು ಹೆಚ್ಚ ನಾವು
ಹಂಗಂದ್ರ ಹೋಗೋಣ್ಣ ಹಂಗಗೆ ನೀವ ಫ್ರೆಂಡ್ ಕರ್ಕೊಂಡ್ ಬನ್ನಿ
ಫ್ರೆಂಡ್ಸ್ ಎಲ್ಲ ಬರೋದಿಲ್ಲ ಇವಾಗ ಸ್ವಲ್ಪ ಮನ ಜಗಳ ಮನೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಕಠಿಣ ಇದೆ.
ಕಠಿಣ ಅದಿ ಆ ಫ್ರೆಂಡ್ಗೆ ಅವಂಗ ಗಣ ಮಗಲ್ಲ ಅವಂಗನ್ ಆಗತಿ.
ಹೆ ಹೆ ಅವ್ನಗ. ಅವನಿಗಾದ್ರೆ ಕರ್ಕೊ ಬರೋದು ಅವನಿಗಿ.
ಹಾ ಬರ್ತನ ಅವನು.
ಹಾ ನಂದು ಎಲ್ಲ ಖರ್ಚು ನೋಡ್ಕೊಂತಾನೆ ನಂಗು ಡ್ರೆಸ್ ಕೊಡಸ್ತಾನೆ.
ಹ ಹಂಗೆ ಅವನು ಬಂದ್ರಿ. ಅಲ್ಲ ನೀವು ಫ್ರೆಂಡಿ ನೀವ ಏನ್ ಮಾಡಿದ್ರಿ.
ನಾವು ಅಲ್ಲ ನಾನೇ ಒಂದಿದ್ದವನಿಗೆ ಗೊತ್ತಿಲ್ಲ ನಿಮ್ಗೆ. ನಾನ ಇರೋದೇ ಒಂದು ಧೈರ್ಯ ಆದೆ. ಆ ಫ್ರೆಂಡಿಗ ಆ ಫ್ರೆಂಡಿಗೆ ನಾವು. ಕೊಡ್ಸಿದಂದ್ರೆ ಅವ್ರಿಗೆ ಕೊಡ್ಸಿದ್ದೇವಿ ಆಮೇಲೆ ಇರಿ.
ಇವತ್ತು. ತಿಂದು ಬೆಳಗಿ ಇರಂಗಲ.
ಹ ಆದ್ರೆ ಹಾ ಒಂದ ಡ್ರೆಸ್ ಒಂದು ಒಂದ್ ಅಂಗಿ ಕೊಟ್ಟ. ಒಂದು ಅಡ್ರೆಸ್ ಕೊಡ್ಸಿದೀವಿ ನಮ್ಮ ಮಮ್ಮಿ ಕಡೆ.
ಮಮ್ಮಿ ಕಡೆಯಿಂದ ಮಮ್ಮಿ ಕೊಡ್ಸಿದ್ರ ವಾವ್.
ಮತ್ತೆ ಇದ್ದ ಮೇಲೆದು ಏನಂತಾರೆ ಕುರ್ತಾ ಏನು ಅಂತಾರಲ್ಲ.
ಕುಡಿತಾ ಚೂಡಿದಾರ ಇದ್. ಹಾ ಗೊತ್ತಾಯ್ತುರಿ ಆ ರಾಧಾಗ ಹಾಕೋತಾರಲ್ಲ ಅಂತವ.
ಹಾ ಹಾ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಜೊತೆ ಹಾಕೊಂಡ್ ಹಾಕೊಂತಾರ ನೋಡ್ರಿ.
ಜೀನ್ಸ್ ಪ್ಯಾಂಟ್ ತ ಹೋಗಕೋತಲ್ಲ ಹಾ ಇರ್ಬೋದು.
ಹ್ಮ್ ಅದು ಮತ್ತೆ ನಾ ನಾನ್ ಕುಡ್ಸಿದ ಬಾಳ ಅಂದ್ರೆ ಚೈನು. ಹ್ಮ್ ಮತ್ತೆ ಏನಾದ್ ಜುಮ್ಕೆ. ಜುಮ್ಕಿ, ರಿಂಗ್, ಬಳೆ. ಮತ್ತೆ. ಊಟ ಊಟದ್ದೆಲ್ಲಾ ನಾನೇ ನೋಡ್ಕೊಂಡಿರ್ತೇನೆ ಎಲ್ಲಿರ ಹೋದ್ರೆ. ಮತ್ತೆ ಏನ್ ನಿದ್ದೆ ಬರ್ತಿದಯಾ.
ಹಾ ನಿದ್ದೆ ಹೊಡೆದಿದ್ದಿದೆ ಇಲ್ಲೊಬ್ಬ ನಮ್ಮ್ ಫ್ರೆಂಡ್ ಅದಾನ ಅಂತ ಹೇಳಿ ಅವ ಒಂದು ಅಬಯಿ ಅಂತ ಹೇಳಿ. ಅವನು ಈಗ ಫಸ್ಟ್ ಇಯರ್ ಅವನು.
ಹೌದಾ ಹಾ.
ಅವನ ಹುಡ್ಗ್ಯದಲ್ಪ ನ ಇತ್.
ಹಾ.
ನೀವು ನೋಡಿದೆ ಫುಲ್ ಬ್ಯಾಕ್ ಆಗಿ ಫುಲ್ ವೈಟ್.
ಹ
ಗೊತ್ತಾಗ್ತಿಲ್ಲ ಹೆಂಗಂತಲ್ಲಿ ಮ ಮತ್ತೆ ದಿನಾ ಬೆಳಗ್ ನಂಗಗೆ ಕರೀತಿದ್ದ ನಾಕ್ ಗಂಟೆ ಬಾ ಹಂಗ ಹಿಂಗ ಬಾ ಅಂತ. ಅವ ಹ ಅವಾಗ ನನ್ ಜರ್ವತಿಲ್ಲಯ್ತೋ ನನ್ ಫೋನಿ ಜರ್ವತಿತ್ತ. ನಾನನ್ ಫೋನ್ ಚಾರ್ಜಯಿಂಗ್ ಚಾಟಿಂಗ್ ಮಾಡಿದ್ದ್ ಅವನೆ.
ಓಹೋಹೋ ಹಾಗ ಹಾಗೆ.
ಹಾ ಚಾಟಿಂಗ್ ಮಾಡ್ತಾ ಮಾಡ್ತಾ ಅಂತಿದ್ದ ಅವ ಅವನು ಚಲೋ ಒಲ್ಲಿ ಒಂದಾನ.
ಹಾ ಹಾ.
ಚಲೋ ಇದ್ದ ಅವ್ನೇ ನಂಗ ಇಲ್ಲಿ ಇಷ್ಟ ಆದದಪ್ಪ ಮತ್ತ ಯಾರಿ ಇಷ್ಟ ಆಗಿಲ್ಲ ನಂಗ ಇಲ್ಲಿ.
ಹೌದಾ.
ಹಾ ಅಣ್ಣ.
ಮತ್ತೆ ನೋಡಿ ಇವತ್ತ ಎಲ್ಲಾ ಇವಾಗ ಇಷ್ಟ ಇಷ್ಟ ಅಂತ ಅಂದು ಮೊದ್ಲೆ ಹಳೆ ಫ್ರೆಂಡ್ ನ ಮರ.
ಹಳೆ ಫ್ರೆಂಡ್ ಏ ಅವನಂತ್ರು ಬ್ಯಾರೆ ಕಡೆನ ಇಟ್ಟಿನಿ ಅವಂಗ.
ಹ್ಮ್ ಹ್ಮ್.
ಅವ ಆಗಿ ಹೈ ಮಾಡಿದ್ರು ಅವ ಮಾಡಂಗಿಲ್ಲ ನಂಗ.
ಹ್ಮ್ ಅದೇ ಮತ್ತೆ ಇವಾಗ ಚಲೋ ಚಲೋ ಅಂತ ಹೇಳ ಕುಂತ.
ಹಾ ಚಲೋ ಚಲೋ ಈ ಚಲೋ ಚಲೋ ಆದ್ರೆ ಅಷ್ಟಕ ಅಷ್ಟೇ ಅವರು. ಆಮಿಕೆ ಟಾಟಾ ಮಾಡಿ ಬಿಡುದು.
ಮತ್ತೆ ಈ ಫ್ರೆಂಡ್ಗಿಂತ ಈ ಫ್ರೆಂಡ್ಗಿಂತ ಮತ್ತ ಯಾರು ಫ್ರೆಂಡ್ ಇರ್ಲಿಲ್ವಾ ನಿಮ್ಗೆ.
ಈ ಸುಮಾರು ಜನ ಇದ್ರ ಆದ್ರ. ನಾನ ಹಚಕೋನ ಹೋಗ್ಲಿ ಅದಕು. ಆ ಇವನು ಯಾಕ ಸ್ವಲ್ಪ ಚಲೋ ಚಲೋ ಅನಸಾತಂಗಿಲ್ಲ. ಆಮೇಲೆ ಚಲೋ ಆದೀದ.
ಅದೇ ಸ್ಕೂಲಲ್ಲಿ ಸ್ಕೂಲಲ್ಲಿ ಮರ್ಯಾದೆ ಕೊಡ್ತ. ಇರಬೇಕು ಬಾಳ ನಿಮ್ಗೆ.
ಹಾ ಬಾಳ ಕೊಡ್ತಿಲ್ಲ ಆ ನಮ್ಗೆ ಇದ ಪಸ್ಟ್ ಅಂತಿದ್ದ ನಂಗೆ. ನೀ ನೈಂಟಿ ಅಬೊವ ತಗಿತಿ ನೈಂಟಿ ಅಬೊವ ತಗಿತಿ. ದೋಸ್ತ ಹಾ. ಗೋರ್ಮೆಂಟ್ ಜಾಬ್ ಸಿಗೇತಿ ಹಂಗೆಲ್ಲ ಅಂದಿದ್ದ ಹಾ.
ಹ ಮತ್ತೆ ಪಾಸ್ ಆದಿರಲ್ಲ ಟೆಂತ್ ಅದಕ್ಕೆ.
ಟೆಂತ್ ಪಾಸ ಪಾಸ ಆದಿ ಆದ್ರ ಅವ್ನ ಪರ್ಸೆಂಟೇಜ್ ಮಾರ್ಕ್ಸ್. ಮಾಡ್ತೀ ಅಂದಿದ್ದ ಮಾಡಿ ಮಾಡಕ ಆಗಿಲ್ಲ ಅದಕ್ಕೆ ಬೇಜಾರ. ಹ ಆದ್ರೆ ಡಿಪ್ಲೊಮಾ ತು ನೀ ಕೈ ಕೊಟ್ಬಿಟ್ಟ. ಹೋದ ಫಸ್ಟ್ ಗಿ ಹೋಗಿ ಅಡ್ಮಿಷನ್ ಮಾಡ್ದ.
ಹೌದಾ.
ಹಾ ಆಮೇಲೆ ಬಂದ ನನಗ ಅನಾತನ ಅಂತ ಡಿಪ್ಲೊಮಾ ಹಚ್ಚ ಬಾ ಅಂತೇಳಿ.
ಮತ್ತ ನೀವ ಏನ ಮಾಡಿದ್ರಿ.
ನಂಗ ಡಿಪ್ಲೋಮಾ ಅಂದ್ರೆ ಗೊತ್ತಿಲ್ಲ ಆಗಿತ್ತ ಅವಾಗ ಏನಂತೇಳಿ. ಡಿಪ್ಲೊಮಾ ಒಂದ ಸಬ್ಜೆಕ್ಟ್ ಅನ್ಕೊಂಡಿದಿದ್ದೆ ಅವ ನೋಡಿದ್ರ ಸಿ ಎಸ್ ಹಚ್ಯಾನ ನಾನು ಸಿ ಎಸ್ ಹಚ್ಯಾನ. ಹೋಗಿದ್ದೆ ನಂಗ ಸಿಗ್ಲಿಲ್ಲ ಸೀಟ್ ಅದು.
ಹ್ಮ್ ಹ್ಮ್ ಅಂದ್ರೆ ಫುಲ್ ಆಗಿರಬೇಕ ಅವಾಗ ಹಾಗಾದ್ರೆ.
ಹಾ ಫುಲ್ ಆಗತ್ತು ಅವ್ರರು ಸಿವಿಲ್ ಹಚ್ಚ ಅಂದ್ರ.
ಹ್ಮ್.
ಸಿಬಿಲ್ ಅಂತ್ರು ಹಚ್ಚಿದೆ ಫಸ್ಟಗಿ ಆರಾಮ ಹೋತ್ಪಾ.
ಹ್ಮ್.
ಸೆಕೆಂಡ್ ಸೇಮ್ ಗ ಪಿಚ್ಚೆ ಬಿಡ್ತ ನನಗ.
ಮತ್ತೆ ನೀವು ಎಲ್ಲಾ ಪಾಸ್ ಮಾಡ್ಕೊಂಡು ಇದಕ ಹೋಗ್ಬೋದಿತ್ತಲ್ಲಾ ಸಿ ಎಸ್ಸಿಗೆ. . ಕನ್ನಸಿನ ಮಾತಂದ್ರ.
ಕಣ್ಣಸಿನ ಮಾತಲ್ಲ ಪಾಸ್ ಆಗುದ ಸರ್ಸ್ ಹೆಂಗಿದ್ರ ಅಂದಿ.
ಹ್ಮ್.
ಇದ್ದಿದ್ರು ನಾ ಇನ್ನು ಎಕ್ಸಾಮ್ ಹಾಲಿಗೆ ಹೋಗಂಗಿಲ್ಲ ನೀ ಫೇಲ್ ಆಗ್ತಿ ನೀ ಫೇಲ್ ಆಗ್ತಿ. ನೀವಷ್ಟ್ಮಿ ಅವ ಅನ್ನೋದಕ್ಕೆ ತಲಿ ಹೊಡೆದ ಬಿತ್ಪಾ. ಹಂಗೆ ಸರ್ ಮೂರ ಸರ್ ಗೊತ್ತಾ ನಿಮ್ಗೆ ಒಬ್ರು ಹನುಮಂತ ಸರ್ ಅಂತ. ಇನಬ ಸಚ್ಮಿ ಸ್ಕೂಟ ತ ಮಾಡಿಿದ ರೆಡ್ ಕಲರ್
ಹೌದೌದು ಹಾ ಏ ಇವತ್ತು ಇವತ್ ಇವತ್ ನೋಡಿದೆ ನಾನು ಹನುಮನ್ಸರಿಗೆ